ಹುಲಿಯ ನಾವ ಯಾವ ಹುಲಿಯದು ನೀನ್ ಒನ್ ಟೈಮ್ ಹುಲಿಯ ಅಂತಿ ಒಂದ್ ಟೈಮ್ ಸಿಂಹ ಅಂತತೀಯ
ಹೇಗೆ ಹುಲಿ ನ ಹಗ ನಮ್ಮ ಪಾಲೀಗ್
ಆ ನಿಮ್ ಪಾಲಿಗೆ ಅಂದ್ರೆ ಏನ್ ಏನ್ ಅರ್ಥ ಇದ್ರಿ ಅರ್ಥ ಹೇಳ
ಹತ್ತು ಹುಲಿ
ಅಂದ್ರ ಕಾಡಲ್ಲಿ ಅಲ್ಲ ಕಾಡಲ್ಲಿರೋ ಪ್ರಾಣಿಗ್ ಹೋಲಸ್ತಲ್ವ ನಾವ ಹೆನ್ ಪ್ರಾಣಿ ಏನು
ಎಲ್ಲ ನಮ್ ಬಲ್ಲಿ ಒಂದು ಹಲಿಯ್ದಂಗೆ
ಹ್ಮ ಮತ್ತೆ ಹುಲಿ ಜೊತೆನೆ ಇರ್ತಲ್ ಮತ್ತತ್ ನಿನಗ್ ಏನಾದ್ರು ಅಪಾಯ ಆಗಲ್ಲ
ಎಲ್ಲ ಎಲ್ಲ ರಾಟ ಇರ್ತ ಎಲ್ಲ ಸಾಕಿದವ್ರಿ
ನೀ ಸಾಯಕನ್ನ ಕೈತಿಗೆ
ಇಲ್ಲ ಹಂಗೇನೆಲ್ಲಾ ರಾತ್ ಇರ್ತದ
ಹ್ಮ ಅಲ್ಲ ನೋಡುವ ಆವೇಶದಲ್ಲಿ ಏನನ ಮಾತಾಡ್ಬೇಡ
ಹ
್ ಅರ್ ತಗೊಳ ಬೇರೆ ಬೇರೆನ್ತವ
ಹ್ಮ
ಸಾಕ್ ಅಟ್ಲೀಸ್ಟ್ ನಮ್ಮ್ ಹೆಸ್ರ ಏನ್ ಇರ್ತ ಅದಾದ ಕದ್ರ ಸಾಕಪ್ಪ ಹುಲಿ ಸಿಮ್ಮ ಇರುತ್ತೆ ಅಂತ ತಕ್ಷಣ ನಾವೇನ ಅದ್ ಆಗೋದಿಲ್ಲ
ನಂಪಲ್ಲಿ ಅಂದ್ರೆ ಹುರಿನ್ ಇತ್ ಒಂದ ಯಾವಾಗಲ
ಹ್ಮ್ ಏನ್ ಮಾಡಡಿದ್ರಿ
ಹಾ ಏನಿಲ್ಲ ನೋಡಪಾಪ ನಿಮ್ದೇ ಆರಾಮದ್ ಜೀವನ
ತುಂಬಾ ಬಿಸಿ ಆಗಿದೆ ಕಣ ಇಾಗ
ಏ ಬಿಜ ಎನಪಾ ನಿಮ್ಮಷ್ಟೇನ ಆಗಿಲ್ಲ
ತುಂಬಾ ಚೆನ್ನಾಗಿ ಮಾತಾಡೋದ್ ಕಲ್ತಿಗ ಯಾರ್ ಕೆಲಸಾರದಲ್ಲ
ನಿಮ್ಮಂತರ ಆಶೀರ್ವಾದ
ಏ ನಾವ್ ನಾವ ಕಲ್ಸಿದ್ರ ನಾವ್ ಈ ತರ ಕಲ್ಸಲ್ಲಪ್ಪ ನಾವ ಏನಿದ್ರು ಅೆ ಬಿಸ್ಿನನೆಸ್ ರಿಲೇಟೆಡ್ ಲೈಫ್ ರಿಲೇಟೆಡ್ ಅಷ್ಟೇ ಮಾತುಗ ಇರುತ್ತೆ ಮ ನಮ್ಗೆಿಂತ ಉದ್ದ್ರಿ ಮಾತು ಕ ಕಲಸಿರಲ್ಲ ನಾವು
ಹೌದುೌ ಉದ್ರೆ ಮಾತಲ್ಲ
ಉದ್ದಿರ ಮತ್ತೆ ಮತ್ತೆ ಆದ್ರೂ ಈಗ ಪಾಯಿಂಟ್ ಹೊಡದ ಕಲ್ತಯ ಮೊದ್ಲು ಸಮೀರ ಅಂದ್ರೆ ಇ ಏನನ ಮರ ನಮ್ಗೆ ಯಾಕೆ ಹಚ್ಚಿದ ಕಿರಿಕಿರಿ ಅಂತಿದ್ದಿ ಇವಾಗೆಲ್ಲಾ ತುಂಬಾ ಇಂಟೆಲಿಜೆಂಟ್ ಆಗಬಿಟ್ಟಿದೆ ಈಗೆಲ್ಲ ನಮ್ಗೆ ಎದ್ರದ್ರ ಮಾತಾಡ್ಲಾತಿರಿ ಪೈಿಟ್ ಓಡ್ಲತಿಿದೆ ಅಂದೆ
ಇಲ್ಲ ಹಂಗೇನೆಲ್ಲಾ ನಿಮ್ಮ್ಷ್ಟೇನ್ ಬಳದಲ್ಲ ಎತ್ರರಿಕ
ನಮ್ಮ ಅಷ್ಟ ಆಗ ನಮಕಿಂತ ಮನಾರ ನಗ ಆಗೇತಿ ನಿನ್ಗ
ಇಲ್ಲಲ್ಲ ಹ ಒಯ್್ದಾನು ಸಾಪಡ್ಬೇಕ
ಎಲ್ಲೆಲ್ಲಿಗೆ ಬಂತ ಎಜುಕೇಶನ್
ಎಜುಕೇಶನ್ ನೋಡಪಾ ಈಗ ಇ ಸಿ ಇ ನೀಟ್ ಎಕ್ಸಾಮ್ ಬರಂದ್ ನೀ ಮೊನ್ನೆ ಹ
ಮತ್ತ ಕದಿತಾಯಯತಲ್ಲ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಯ್ತಲ್ಲ ಒಂದಸರಿ ಅದು ಎಷ್ಟ ಆೈತ್ ಅಂಕ್
ಅದು ನ ಬಂದಿತ್ತು ಅದ ನೂರ ಎಪ್ಪತ್ತರಿನ ಬಂದಿತ್ತು
ಮುನ್ನೂರ ಎಪ್ಪತ್ ರಂಕ ಅಂದ್ರೆ ನ ಚಲಾ ಒಳ್ಳೆ ಗೌರ್ಮೆಂಟ್ ಕಾಲೇಜ್ ಅಂದ್ರ ಪ್ರೈವೇಟ್ ದೊಡ್ಡ್ದ ಡೆಲ್ಲಿಯಕ ಕಾಲೇಜ್ನಾಗ ಸಿಗತಲ್
ಅದೇ ಆಗಿತ್ತು ಇದೇನ ಪೇಪರ್ ಲೀಕ್ ಆದ ಲೀಕ್
ಟಾಪ್ ಟಾಪ್ ಅಂದೆ ಇಂಡಿಯಾದಾಗ ಯಾವ ಟಾಪ್ ಕಾಲೇಜ್ ಅವ ಅಲ್ಲಿೋಗ ಸೀಟ್ ಸಿಗುತ್ತಲ್ವ ನಿನಗೆ
ಶೀತ ಬಿುಡ ಮತ್ತ ವೈ್ತ ಮತ್ತದ
ಹ್ಮ್ ಅಂದ್ರ ಜಗ್ಗೆ ಹ್ದಂದಂಗ ಐತಿ ನೀಗ ಅಷ್ಟ್ ಮುನ್ನೂರ ಎಪ್ಪತ್ತು ರ್ಯಾಂಕ್ ತಗಿಬೇಕ ಹದ್ರ ಇಂಡಿಯದಾಗ ಏನು ಸಾಮಾನ್ಯ ಮತ ಐತೆ ಏನು
ಏ್ ತೆಗತಾರ ನಮ್ ಎಲ್ಲ ಸ್ಕೂಲ್ ಹುಡುಗರ್ ಬ್ಯಾಚ್್ ಕಾಲೇಜ್ ಬ್ಯಾಚ್ನಾಗ ನಾಕ್ನೂರ್ ಐನೂರು ವಗರ
ಅಂದ್ರೆ ಫಸ್ಟ್ ನಿಂದೆನಾ ನಿಮ್ ಕಾಲೇಜ್ಿನ ನಿಮ್ ಬ್ಯಾಚ್ ನ ನಿಂದೆ ಫಸ್ಟ್
ಅಲ್ಲಿ ನಮ್ ಕಾಲೇಜ್ದನು ಸೆಕೆಂಡ್ ಇಲ್ಲ ಸ್ಟ್ ಫಸ್ಟ್ ಅಂದ ಇರ್ಬೋದು
ಹ್ಮ್ ಅಂದ್ರೆ ಇನ್ಯ ಗೊತ್ತಿಲ್ಲ ನಿನಕ್ಕೆ ನಿನಕಿಂತ ಟಾಪರ್ಾರ ಯಾರ
ಇದ್ರ ಒಂದಿಬ್ರು ಇದ್ರ ಅದಕ್ಕೆ ಕೇಳಿದೆ ಮತ್ತೆ ಇಲ್ಲಿ ಅವ್ರನ್ ಬಂದ್ರರು ಬರ್ಬೋದು
ಯಾಕೆ ಗೊತ್ತಿಲ್ಲ ನಿಮ ಬಗ್ಗೆ
ಇನ್ನು ಗೊತ್ತಿಲ್ಲ ಅಟೊಂದ ಕಾಂಟ್ರಾಕ್ಟ್ ಇರ್ಲಿಗ ಎತ್ರನ್ ಪಸ್ಟ್ರು ಹೋಗ್ಬಿಡು
ಹ್ಮ್ ಏ್ ಆದ್ರೆ ಚಲೋ ಬಿಡ್ರಿ ಮುನ್ನೂರ ಎಪ್ಪತ್ ರಾಂಕ್ ಹೆಂಗ ಅ್ರ ಸುಮನೆ ಐತೆ ಅದು ಆಲ್ ಓವ ಇಂಡಿಯಾದಾಗ ಇಪ್ಪತ್ತು ಲಕ್ಷ ಮಂದಿ ಬರ್ತದ
ಹಾ ಮತ್ತ
ಅಂದ್ರ ಜಗ್ಗೆ ಹೋದಿದ ಈಗ ಕಣ್ಣಿಗೆ ಎಣ್ಣೆ ಬಿಟ್ಟು ಹೋಗ್ಿಲ್ಲ ಅ
ಏ ಬರಳತಾನ ಊಟ ಒಂದ್ ಹೊತ್ತಲ ಯಾವಳ್ ಹೊತ್ತು ಒಂದ್ ಹೊತ್ತು ಬಾಳ ತೂಟ ಚಂತೆ ನ ಒಬ್ಬಕ್ಡಗನ್ ಕೂಡೋದೆೇ ಕೂಡೋದೆೇ ಕೂಡದು
ಅಲ್ಲ ಹೆಂಗ್ ಓದಿದ ಅಷ್ಟ ಟೈಮ್ ನಮಗನ್ ಇತ್ನಾಲ್ಕು ತಾಸ ಅದ ನಿಮಗ್ ಇಪ್ಪತ್ನಾಾಕಕ್ ತಾಸ ಅದ ನನ್ಗ್ ಬರೇ ಎಕ್ಸಾಮ್ ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಕ ಆಗ್ಲಿಲ್ಲ ನೀನ್ ನೋಡಿದ್ರ ಅಷ್ಟು ಎಟಐ್ತ್ ರಿಸಲ್ಟ್ ಪುಷದ ಪಷದ ಎಟೈತಿ ರಿಸಲ್ಟ್
ಪ್ಯೂಸ್ದು ನೈಂಟಿ ಏಟ್ ಏ ನೈಂಟಿ ನೈಂಟಿ ಏಟ್ ಆಐತು
ನೈನ್ಟಿ ಏಟಾ
ಹಾ
ಒ್ ಸಬ್ಜೆಟ್ ಟ್ ಆಫ್ಟ್ ಬಂದವ ನೂರ್
ಏ ಇವೆಲ್ಲ ಮ್ಯಾಕ್ಸ್ ಫುಲ್ ಹಂಡ್ರೆಡ್ ಹಂಡ್ರೆಡ್ ತೊಂದನ್ೀ ಹಂಗಂಗ ಮ್ಯಾಕ್ಸ್ ಆಯ್ತು ಇಂಗ್ಲಿೀಷ್ ಇದರ ಇ ಫಿಸಿಕ್ಸ್ ದಾಗೆ ಸ್ವಲ್ಪ ಇಯ್ತು ಫಿಸಿಕ್ಸ್ ದಾಗ ಬಯಾಲಜಿದಾಗೆ ಹ್ಮ ಇ್ಯ ಸ್ವಲ್ಪ ಕೆಮಿಸ್ಟ್ರ್ ಪೂರ ಆಟೋ ಪಟ್ಟ ಬಿಡ ಎಂಬತ್ತಿ ಎಂಬ
ಹೌದಾ ಎಂಬತ್ತ ಎಂಬತ್ತು ಮತ್ತೆ ಅದ ಒಂದು ಎಂಟರ್ ನಲ್ಲಿ ಒಂದ ಎಷ್ಟು ಹ್ಮ ಅಂದ್ರೆ ಲಾಂಗ್ ಟರ್ಮ್ ಹೋಗಿದ್ದೆ ನೀನು ನೀಟ್ ಎಕ್ಸಾಮ್ ಪ್ರಿಪೇರ್ ಮಾಡಕ್ ಎಲ್ಲಿ
ಇಲ್ಲೇ ಎಕ್ಕ ಹೋಗಿದ್ದ ಅಲ್ಲೇ ಗುಲ್ಬರ್ಗದಾಗೆ
ಗುಲ್ಬರ್ ಗುಲ್ಬರ್ದಾಗ ಹೋದಾ ಶೈನಾ
ಹ ಶಾಯಿನ ಗುಲ್ಬರ್ಗಾಗ ಬರ್ತ ನಲ್ಲಿ
ಇಲ್ಲಿಲ್ಲ ಅಲ್ಲಿ ಒಂದಾದ ಇಲ್ಲಿ ಒಂದಾದ ಬ್ರಾಂಚ್ ಅಡ್ಡಾವ
ಎರ್ಲ ಅಲ್ಲೇ ಒಂದೇ ಅದ
ಏ್ ಮತ್ತೆ ಇಬ್ರಾಹಿ್ ಅನಲ್ ಮತ್ತೆ ಇಲ್ಲೇ ಹೋಗಿ ಬಂದ ನವು ಗುಲಬರ್ದಾಗ
ಇಲ್ರಿೀ ಗುಲ್ವಾರ್ ಕೊಯ್ಲ್ಲ ಬರ್ ಕೊಯ್ ಕೇಳ್ರಿ ಅವಿ ಬೈಗರ
ಸಿಮ್ಮ ನಾನನ್ ಹೇಳೋದ ಕೇಳ್ತಯ ನಾನೇ ಹೋಗ ಬಿಿಟ್ಟು ಬಂದೀನಿ ಎಷ್ಟು ಹೇಳ
ಹ
ಗುಲ್ಬರ್ ಇಲ್ಲಿ ಹೇಳ್ತನ ಕೇಳು ಗುಲ್ಬರ್ದಾಗ ಗುಲ್ಬರ್ದಾಗ ಕಾಲೇಜ್ ಅದ
ಹಾ
ಬಿ ಇದು ಇಲ್ಲ ಬೀದರ್ದಾಗ ಕಾಲೇಜ್ ಅದ ಅಲ್ಲಿ ಗ್ರೂಪ್ ಅ ದೊಡ್ಡದದು
ಹಾ ಅಲ್ಲಿ ಮನ್ನ್ಸ ಅಲ್ಲ ಆದ್ರೂ ಹೌ್ದ
ಗುಲ್ಬರ್ದ ಏನ್ ಮಾಡಿದೆ ಇಲ್ಲಿ ಒಂದು್ರಾಚ್ ಓಪನ್ ಮಾಡ್ಯರ್ ನೀಟ್ ಕೋಿಂಗ್ ಆಯತತ್ತ್ತೆ ಕಾಲೇಜನ್ ಮಾಡ್ಯರ್ ಇಲ್ಲಿ ಒಂದು
ಹೌದು
ಯಾಕಂದ್ರ ಬೀದರ್ಕ್ಕಿಂತ ಇದನ್ನೇ ಸಿಟಿ ಅಲ್ಲಾ ದೊಡ್ ಸಿಟಿ ಆದ್ದು ನಮ್ ಭಾಗ್ದಾಗ ಉತ್ತರ ಕರ್ನಾಟಕದಾಗ ಅದಿ ಇಲ್ವೊ್ ಮಾಡ್ಯಾರ ಬಾ ನೀನು ನಾನೇನ್ ನಾನೇನ್ ಬಿಟ್ಟು ಬಂದಿಲ್ಲ ಬಟ್ ಕೇಳಿ ಅವ್ಿಗೆ ಎಲ್ಲಿ ಗುಲ್ ಬದ ಇರ ಕಾಂಟಕ್ಟ್ ಇದ್ದ ಮೆ
ಹ ಅ ಹಓದ ಲಾಂಗ್ ಟರ್ಮ್ ಅ ಎಲ್ಲ ಬಾಳಷ್ಟ ಇ ರೇಜ
ಲ್ಲ ಏನಿಲ್ಲಾ ಗುಲ್ಬರ್ ಧಾರವಾಡದಾಗ ಇರ ಇದು ಬೀದರ್ಗ ಇರ ನಾಲಿಗ್ ಹೋಗ್ ನೀ ಸ್ಕೌಟ್ ಅ್ಡೆ ಎಕ್ಸಾಮ ಅಲ್ಲೇದು ನುವ
ಹೌದೌ ತೊ ಕಾಪಡರ ಏ ಹಂಗಂಗ್ರೀ ಅಲ್ಲೇ ಹದ ಮಂದ
ಇಲ್ಲ ಇದು ಕಾಲೇಜ್ ಗಂಡ ಪಡದೊಡ ಗ್ರೌಂಡ್ಗ ಉಂಡ್ ಏನ್ ಅನವತ್ ಕಾಲೇಜ್ ನಾಕಕ್ ಅಂತ ನಾಲ್ಕು ಬಿಲ್ಡಿಂಗ್ ಕಾಲೇಜ್ ರಾತ್ರಿ ಹನ್ನೆರಡು ತನದ್ರ ಹದನ್ ಹುಡುಗರು
ನೋಡ ಕಣ್ಣಗ್ ನಿಿದ್ದ್ದಿವವ ಹಂಗಗೆ ಇರದು ಮತ್ತ ಎಲ್ಲಾ ನೀಟ್ ಎಕ್ಸಾಮ್ ಬರ ಮತ್ತಿಗೆ
ಒಂದು ೋನ್ ಇಲ್ಲ ಏನಿಲ್ಲ ಅದು ಇದು ವಾಕಿಟಾಕ ಪೊಲೀಸರ್ ಹೆಂಗ ಯೂಸ್ ಮಾಡತಾರ ಹಂಗ ಯೂಸ್ ಮಾಡ್ತಾರೆ ಅಲ್ಲಿ ಲಕ್ರ್ ರಸಗಳು
ಅಯ್ಯ ಕೊಯನ್ ಹಾಕಿ ಯೂಸ್ ಮಾಡ್ತಾರ
ಹಾ ಈ ಮ ಹಂಗಲ್ಲ್ಲೇ
ಹಾ
ಅವ್ರಿಗೆ ಕೊಡ್ತಾರ ಫೋನ್ ಮಾಡಾಕ ಅಂದ್ರೆ ಇಂತ ಒಂದ ಒಂದ್ ಅರ್ಧ ತಾಸೇನ ಒಂದಂದು ಟಾಸ್ಕ್ ಕೊಡ್ತಾರೆ ಟೈಮ್
ಹಾ ಹಾ
ಮಂದ ಮಾತಾಡಬೇಕು ಗ್ರೌ ನಾಗ ಇಟ್ ಬಿಡ್ತಾರೆ ಫೋನ್ಗಳು
ಹ್ಮ್ ಹ್ಮ ಹಂಗ ಒಟ್ಟ ಫೋನ್ ಮಾಡ
ಹ್ಮ್ ಯಡ್ ಟೈಮ್ ಕರೆಕ್ಟ್ ಟೈಮಿಗೆ ಬಂದ್ ನಮಾಜ್ ಮಾಡ್ಬೇಕಕ್ ಕುಡ್ರ ರಾಜಾಯ ಆದದಾರ್ ಏನ ತಪ್ಪ ಮಾಡಿದ ರಾತ್ರಿರತ ಸ್ಟಂಡ್ ಬೆಂಚ ನೋಡರು
ಹ್ಮ ಹಂಗಾದ್ರೆ ಬಾರಿ ಒಳ್ಳೆ ಸ್ಕೂಲ್ ಅದ ಕರೆಜ್ ಅದದ
ನಾವ್ ಒಂದ ಎರಡ್ ಮೂರ್ ದಿನ ಇದ್ದವಿಪಾ ಮುಂಜೆ ಸಂಡಸಸ್ಗ ವಾಷ್ರೂಮ್ಗೆ ಹೋಗ್ ಬರ್ಬೇಕ ನಾವ್ಂತ ಯಕಂದೆ ಹುಡುಗ ಸ ಗಿದ್ದವಲ್ಲವು
ಹಾ ಹಾ
ಕೂಡ ಹಾಲ್ ಕರ್ನಾಟಕ ಅಲ್ಲಿಗೆ ಬಂದಿದ್ದ ಸ್ಕೋಟಗೆಡ್ದು ವಾಷ್ರೂಮ್ ಜಿಗ್ಗ ಮಂದಿ ಆ ಜಲ್ದಿನ ಹೋಗಿ ಬೇಗವಾಗಿ ಬರ್ಬೇಕ ಅಂತೀವಿ ನಾಕಕ್ ಗಂಟೆ ಹುಡುಗ ಹೋಗಿಕ ಅಂತ ಕೊಡತು ಒಟ್ಟು ಚಳಿಗಾಲದಿಂದಾಗ
ನೋಡ ಮ ಹೆಂಗರ ಮತ್ ಕ ನಿಂತ
ಅಂತ ಟೈಮ್ ಆ ಅಲ್ಲಿ ಶಶಿಟು ಎಲ್ಲಾ ಕಡೆ ಶಶುಟು ಬಿೂಡ ಅವನಐತಿ
ತಿ ಹಲ್ಲ
ಹ್ಮ್ ಅಡಗಿನ ಹಂಗೆ ಇತ್ತ ಸಮ್ಮಲ್ಲಿ ಏ ಅಡಗ ಅವ್ನು ಐತಿ ಬರೀ ಅರ ಮಾಡ್ತ ಮಷೀನ್
ಏ ಹತ್ತು ದೊಡ್ಡ ಕಾಲೇಜ್ ಅದ ಮತ್ತ ಹೆಂಗ ಅಡುಗೆ ಮಾಡಂಗಾರ ನ ಫುಲ್ ಐಫೈ ಇರ್ತಲ್ಲ ಊಟ ಅಲ್ಲ
ಯ್ತ ಆಯ್ತು ಬ್ರೆಡ್ ಆಯ್ತು
ಎಲ್ಲ ಚಿಕನ್ ಮ ಬಿರಿಯಾನಿ ಅದು ಎಲ್ಲ ಕಂ
ಹ್ಮ್ ಬಾಳ ಎಣ್ಣ ಆಯ್ತ ದೊಡ್ಡ ಕಲಸ ಅಲ್ಲ ಈಜ ಏ ಸ್ವಲ್ಪ ತೋತರನ ಅಲ್ಲಿ ಏನ
ಬಾಳದು ಅ ಏನಲ್ಲ ಫಸ್ಟ್ ಪ್ಯೂಸಗೆ ಒಂದು ಎರಡ್ಡು ಲಕ್ಷ ಬರ್ತನ ಅಲ್ಲ ಕುಡಿ
ಹ್ಮ್ ಒಂದ್ ಲಕ್ಷ ಬರ್ತ ಒಂದ್ ಲಕ್ಷ ಕಾಲೇಜ್ಗ ಇದ್ರೆ ಒಂದ್ ಲಕ್ಷ ಹಸ್ಲ್ ಕದ ಹ್ಮ್ ಅಲ್ಲಿನ್ನ ಒಂದು ನೈಂಟಿ ಏಟ್ ನೈಂಟಿ ಸೆವೆನ್ ಆದ್ರ ಫ್ರೀ ಅಡ್ಮಿಷನ್ ಅಲ್ಲಿ ಅಲ್ಲಿಗೆಂದ್ರ ಫಸ್ಟ್
ಹ್ಮ್
ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಫ್ರೀ ಅಷ್ಟ ಆದ್ರ ಫಸ್ಟ್ ಪ ಸಿ ಅಡ್ಮಿಷನ್ ಫ್ರೀ
ಹಾ
ಏನಾದ್ರರು ಮತ್ತೆ ನೈಂಟಿ ನೈಂಟಿ ಮ್ಯಾಂಕ್ ತೆಗೆದ್ರ ಮತ್ತೆ ಸೆಕಂಡ್ ಪೀಸ್ ಬಿ ಮತ್ತೆ
ಪಾಸ್ಗೆಬೇಕಲ್
ಏ ಇಲ್ಲ ಇಲ್ಲ ಹಂಗೇನ ಇಲ್ಲ ವಟರ್ ರಿಸಲ್ಟ್ ನೋಡಿಷ್ಟ ತಗ್ಬ ಬಿಡ್ತಾರಲ್ಲಿ ಒಂದಷ್ಟ ದಿನಕ್ಕೆ ಯಾಕಂದ್ರ ಅವರು ಟ್ಯಾಪ್ ಕೇಜ ಮಂಟನ್ ಮಾಡಬೇಕಾಗಿರ್ತದ
ಏ ಇಲ್ಲ ಅಂದ್ರ ಎಸೋ ಮಂದಿ ಮಾಡತ್ ನೈಂಟಿ ಏಟ್ ನೈನ್ಟಿ ಫೈವ್ ಹಂಗಂಗ
ಅದ್ರಾಗ ಕೆಲವಂದಿಷ್ಟು ಸೀಟ್ ಅಂತ ಇಟ್ಟಿರ್ತಾರೆ ಅದ್ರಾಗ ಯಾರ್ ಹೆಚ್ಚೆ ಆಗಿರ್ತೋ ಅದ್ರ ತಗ್ಬಿಡ್ತಾರೆ
ಅ ಎಕ್ಸಾಮ್ ನಡಸ್ತಾರ ಎಕ್ಸಾಮ್ ದಾಗ ಬಂದ್ರಪ್ಪದ ತೋತ್ರರ ಅವ್ರಿಗೆ
ಅದನ್ನ ಸರಿ ನಾವು ಹೋದಾಗ ಹಂಗೆ ಏತಾಲ್ಲಿ ನಾವೆಲ್ಲಾ ಕೇಳಿವವಿ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಇಲ್ಲಿ ಕಾಲೇಜ್ ಹೋಗಿ ಮೈಟ್ ಮಾಡ್ವಿ
ಹಾ
ಮತ್ತ ಅಲ್ಲಿ ಹುಡುಗರು ಮೀ ಮಾಡ್ದ ಅ ಏಕೆಂದರೆ ಹುಡುಗರು ಎಲ್ಲಂದ್ರ ನ ಚ ಹುಡುಗ ಇತ್ತು ನಮ ಕಂಟಕ್ಟ್ ಇತ್ತು ಒಂದ ಮಾಡಿದ್ದ
ಹ್ಮ್
ಅವ್ನು ಹೇಳಿದೆೆ ನಮ್ಗ ಇಲ್ಲೋಣ್ಣ ಹಂಗ ಐತಾ ಹಂಗ ಹಿಂಗ ಆಯ್ತ ಅಂತ ಹೇಳಿದ ಸ್ಟ್ ಪಿ ಯು ಸಿ ಏನ್ ಇಲ್ಲ ಸೆ ಎಸ್ ಎಸ್ ಎಲ್ ಸಿ ನೈಂಟಿ ಏಟ್ ಆಗಿತ್ತಂತೆ ಒಂದ್ ರೂಪಾಯಿ ಕೊಳ್ಳಾರ್ದ ಬಂದನ ಅಂತ ಮತ್ತೆ ಫಸ್ಟ್ಪಿ ಪಿ ಯು ಸಿ ನೈಂಟಿ ಟೂ ಎನ್ ನೈಂಟಿ ತ್ರೀ ಮಾಡಿದ ಅಂತ ಮತ್ತ ಎರಡು ವರ್ಷ ಪ್ರಿಯ ಅಾದ ಅಂತ ಅಂದ್ರೆ ನನಗೆ.
ಹ್ಮ್ ಹ್ಮ್ ಇದು ಮತ್ತೆ ಇಲ್ಲಿ ನಮಮ್ಮ ಊರಾಗ ನೋಬ. ಇದನಲ್ ನಮ್ದು ಇ ರಿಲೇಷನ್ ಲಾಲ್ ಭಾಷನ್
ಹೌದಾ ಹೌದ್ ಅವ್ನು ಫ್ರೀ ಆಗಿರುತ್ತ ನೋಡ ಅವನ್ ಪಕ್ಕ
ಏ ಇಲ್ಲ ಫ್ರೀಯನ್ ಅಳಿಕಿಲ್ಲ ಅವನು ರೊಕ್ಕ ತೊಂದ್ರೆ ಒಂದನ್ ಬಾ
ಯಾಕಂದ್ರೆ ನಮ್ಕಿಂತ ಸೀನಿಯರ್ ಬ್ಯಾಚ್ ಅಲ್ಲಾ ಫ್ರೀ ಆಗಿಬಂದೆನ್ ನೀನ್ನ್ ಬೇಕಾದ್ರೆ ಕೇಳಿ ನಿನ್ ಅವ್ನಿಗ್ ಫ್ರೀಯಗ ಮಾಡಕೊ ಬಂದನ್ ನೋಡ ಅವ ಮಾತ್ರ
ಹೌದಾ ಅಂದ್ರೆ ಚೊಲೋ ಐತೊ ಒಂದಲ್ಲ ಏನ್ ತಲಾಟಿ ಸಾ ಸಿಕ್ಕದಂತ
ಅವನ್ ಅಲ್ಲಿ ಅಲ್ಲಿ ಹೋಗ್ಯನಂತಾನ ತಲೆಾಟೆ ಆಯತ ಇಲ್ಲ ಸ ತರ ಆಗ್ತಿರ್ಲಲ್ಲಾ ಅದನ್ ಸರಿ ಯಾಕಂದ್ರೆ ಕೋವಿಡ್ ಬ್ಯಾಚ್ ಅಲ್ಲ ರಿಸಲ್ಟ್ ಜಿಕ್ಕಿಜಿಕ್ಕಿ ಕೊಟ್ಟ ಬಿಿಟ್ರ ಅವಾಗ
ಹ್ಮ್ ಹ್ಮ್ ಅದ್ರ್ ರಿಸಲ್ಟ್ ಬಲ್ಲಿಿ ಬಂದವನಗೆಲ್ಲ ತಲಾಟಿ
ಹ್ಮ್ ಹೆಂಗ ಹೆಂಗ್ ಗೊತ್ತ ಹೆಂಗ್ ಬಂತಾನ ಅದು ಈಗ ಟೆಂತ್ ಟೆಂತ್ ತ್ ಚಲೋಓದಿದ್ದವು ನೈಟಿ ಮಕ್ ರಿಸಲ್ತ್ ಪಿ ಯು ಸಿ ಅಂತೂ ಅರಾಮ ಸರ್ ನೈಂಿ ಮ್ಯಾಕ್ ರಿಸಲ್ಟ್ ಆಗೆ ಆಗ್ ತದ ಅದು ಅದು ಎರಡು ಕುಡಿ ಕಾಯ್ಸಿಗಿಂದ್ ಏನ್ ಮಾಡ ಮಿಕ್ಸ್ ಮಾಡಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಕೊಟ್ಬಿರ ಅವರ್ ಎಸ್ಸಲಿಲ್ಲ ಅವ್ರ ಬ್ಯಾಚ್ಗೆ
ಹಾ ಹಾ
ಹಂಗಾಗಿ ರಿಸಲ್ಟ್ ಜಗ್ಗಿ ಆಗಿ ಬಿಡತು ಕೊಟ್ಬಿಟ್ರ ಕಡೆ ನೈಂಟಿ ಏಟ್ ಆಯ್ತು ಮತ್ತೆ ಇಲ್ಲಿ ಅಕ್ ಯಾದ್ಗೀರ್
ಹ್ಮ್ ಅದೇ ಲಾಸ್ಟ್ ಅವ್ನಿಗೆ ಯಾವ್ದ್ ನೌಕರಿ ಲಾಸ್ಟ್ ನೋಡ ಅ ಮತ್ತ ಅಲ್ಲಿಂದ ಎಕ್ಸಾಮ್ ತೆಗ್ ಬಿಟ್ರಿಗ. ಹ ನೌಕರಿ ಹ್ಮ್ ಯಾಕಂದ್ರ ಯಾಕ ತಗದ್ರ ಗೊತ್ ತನು ಆ ವರ್ಸ ಕಂಡಾಪಟಿ ನೈಂಟ್ ಮ್ಯಾಗ ಆಗ್ಬಿಟ್ಟು.
ಮಾಡ್ತೇವ್ರೀ ಸ್ವಲ್ಪ್ ಸುಖಾಲಿ.